ಅಲ ಕೇೇಳಸತಿದ್ಯಾ
ಸ ತಿಂಡಿ ಆಯ್ತಾ ಹಾ ನಮ್ದು ಆಯ್ತು ಏನ್ ತಿಂಡಿ ತಿನ್್ರಿ
ನಮ್ದು ಏನ ಇತ್ ಇವತ್ತು ಫಲಾವ್ ಅನ್ಸುತ್ತೆ
ಹಾ ಹೌದಾ ನಾವು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದು ಅಣಬೆದು ಬಿರಿಯಾನಿ ಮಾಡಿದ್ದು
ಹಾ ಹಾ ಅದೇ ಮಶ್ರೂಮ್ ಬಿರಿಯಾನಿ ಗೊತ್ತಾಗುತ್ತೆ ಅಂದ್ರೆ ಮನೆಯಲ್ಲೇ ಮಾಡಿದ್ದ
ಹಾ ಮನೇಲ್ಲೇ ಮಾಡಿದ್ದು ನೀವು ಏನ್ ಮಾಡ್ಕೊಂಡಿರೋದು
ನಾವು ಸ್ಟಡೀಸ್ ಮಾಡ್ತಿದ್ದೀವಿ ಕಾಂಪಿಟೇಟಿವ್ಗೆ ಸಿ ಟಿಗೆ
ಹಾ ಹಾ ಹಾ್ಮ
ನೀವು
ನಾವು ಹೌಸ್ ವೈ ಮನೇಲ್ಲೇ ಇದ್ದೀವಿ ಹೌಸ್ ವೈಫ್
ಹೌದಾ ಯಾವರು
ಹ ಮತ್ತೆ ಇನ್ನೇ ಸಮಾಚಾರ
ಏನಿಲ್ಲ ನೀವ ಹೇಳ್ಬೇಕು ಯಾವಊರ್ ನಿಮ್ದು
ಹ ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು ಯ ಇದು ಏನು ಟಿಫನ್ ನೀವೇ ಮಾಡ್ತೀರಾ ತಿಂಡಿನ
ಇಲ್ಲ ನಾವಿಲ್ಲಿ ಬೆಂ್ಗಳೂರಲ್ಲಿ ಇರೋದು ಇಲ್ಲ ಪಿ ಜಿನಲ್ಲ ಮಾಡ್ತವಿ ಸರಿ
ಹೌದಾ
ಇ ಇಷ್ಟ ಅಂತ ಮಾಡ್ ಕಟ್ಬೇಕಾಗುತ್ತೆ
ಹಾ ಹಾ ಹಾ ಪಿ ಜಿ ಊಟ ಏನ್ ಅಷ್ಟು ಕಷ್ಟ ಅಲ್ವಾ ಚೆನ್ನಾಗಿರಲ್ಲ ಹಾ ಹಾ ಹಾ ನೀವು ಎಲ್ಲೂ ಪ್ರವಾಸಕ್ಕೆ ಹೋಗಿಲ್ವಾ
ಪ್ರವಾಸಕ್ಕೆ ಎಲ್ಲಿ ಹೋಗಿಲ್ಲ ಸದ್ಯಕ್ಕೆ ಇವು ಕಾಲ್ಫರ್ಮ್ ಆಗ ಾವಲ್ಲಾ
ಹಾ ಹಾ ಹಾ
ಅಂತ್ದೀನಿ ನೀವ ಹೋಗಿದ್ರಾ
ಹೋಗಿಲ್ಲ ಹೋಗ್ಬೇಕು ಅದ ಯಾವ್ ಹೋಗ್ಬೇಕು ಮುಕ್ಲಿಕ್ ಗಡ ಇಲ್ಲ ರಜೆ ಬಂದ್್ಮ ರಡ ಬಂದ್ಮೇಲೆ ಹೋಗ್ಬೇಕು
ಹ್ಮ್ ಎಲ್ಲಿಗೆ ಹೋಗತೀರಾ
ನಾವು ಗೋವಾಗ ಹೋಗ್ಬೇಕು ಅನ್ಕೊ ಹಕೊಂಡಿದ್ದೀವಿ
ಹಾ ಹಾ ಗೋವಾ
ಹಾ ಹಾ ಹಾ
ಚೆನ್ನಾಗಿರುತ್ತೆ ಅವೆ ಆದ್ರೆ ಸ್ವಲ್ಪ ಜಾಸ್ತಿ ಕರ್ತ ಆಾಗುತ್ತೆ ಆ ಕಡೆ
ಹ ಹೌದದು ಚೆನ್ನಾಗಿರಲ್ಲ
ಹಾ ಹಾ ಊಟ ಎಲ್ಲಾ ಚೆನ್ನಾಗಿರಲ್ಲ ನೀವೇ ಮಾಡ್ಕೊತೀನ ಅಂದ್ರೆ ಚೆನ್ನಾಗಿರುತ್ತೆ ನೋಡಿ
ಹ ಹೌದೌದು ಅಯ್ಯೋ ಮನೆಯಲ್ಲ ಮಾಡ್ಬೇಕು ಕ್ಲ್ ಮಾಡಬೇಕು ಯಾವದೋ ಒಂದು
ಇಲ್ಲ ಮನೇಲಿ ಮಾಡೋದಕ್ಕೂ ಆಕಡೆ ಹೊ ಹೋಗಿ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಭಾರಿ ಟೇಸ್ಟ್
ವ್ಯತ್ಯಾಸ ಇರುದೆ ಅಂದ್ರೆ ಲೇಡಿಸಸ್ಗೆಲ್ಲ ಪ ಮನಲ್ಲ ಮಾಡಿ ಮಾಡಿ ಮಾಡಿ ಅವರು ಸುಸ್ತಾಗಿರ್ತಾರೆ ವರ ಕಡೆ ಹೋದಾಗರು ಬರಿ ಮಾಡೋದೇ ಅಂದ್ರೆ ಬೇಜಾರ ಹ ಹೌದು ಹಡ್ಗ ತಪ್ಪಿರು ಸಾಕಪ್ಪ ಹೊರ್ಗಡೆೋದಾಗ್ಲು ಒಂದ್ ಮೂರ್ ದನ್ ಆರಾಮಾಗಿ ಇರ್ಬುದು ಅಂತ ಅನ್ಕೊಂಡಿರ್ತೀವಿ ಹೋದಾಗ ಹಂಗಾಗತ್ತೆ
ಹ ಹ್ಮ್
ಅಂದ್ರೆ ಈಗೇನ್ ಈಗೇನ ಈಗ ಇನ್ ಇದ್ರಲ್ಲಿ ಫುಡ್ಡು ಮುೆ ಡೇಂಜರ್ ಹೊರ್ಗಡೆದು ಕಲರ್ಸ ಎಲ್ಲಾ ಮಿಕ್ಸ್ ಮಾಡಿರ್ತ್ತಾರೆ
ತುಂಬಾ ಕೆಮಿಕಲ್ ಇರುತ್ತೆ
ಕೆಮಿಕಲ್ ಇರುತ್ತೆ ಇವಾಗ ಬರೀ ಎಲ್ಲರಿಗು ಬರೀ ಆಾರ್ಟ್ ಅಟ್ಯಾಕ್ ರನೆ
ಹ್ಮ್
ಹ ಸ ಜಿರುತ್ತೆ ನೀವು ಏನೇನ್ ಅಡ್ಗೆ ಮಾಡ್ತೀರಾ ಏನಾರು ಮಾಡ್ತೀರಾ ಕಲ್ಸ್ಕೊಂಡಿದ್ದೀರಾ
ಹ್ಮ ಕಲಿತಾ ಇದ್ದೀವಿ ಬ್ಯಾಚುವರ್ ಎಲ್ಲಾ ಅಂದ್ರೆ ರೈಸ
ಹಾ ಯಾವ್ ತರ ಸಾಂಬಾರ್ುಗಳೆಲ್ಲ ಮಾಡ್ತ ದ
ಯಾವ ತರ ಸಾಂಬಾರ್ು ಅಂತಂದ್ರೆ ಚಿಕನ್ ಸಾಂಬಾರ್ು ಮಾಡ್ತೇನಿ ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ ಸೂಪರ್ ಆಗಿ ಹ
ಹಾ ಹಾ ಹಾ ಹಾ ಹಾ ಹಾ ನೀವು್ ಅಲ್ಲ ಮಾಡ್ಕೊಬೋದ ಪಿಜಿಲಿ
ಹ ಅಂದ್ರೆ ರೂಮ್ ನಮ್ ಫ್ರೆಂಡ್ಸ್ ಎಲ್ಲಾ ರೂಮ್ ಇದ್ದಾರಾ ರೂಮ್ಲ್ಲಿ ಹೋಗಿ ಮಾಡ್ಕೊಂತೀವಿ
ಹೌದಾ
ನಂಪಿಜಿನಲ್ಲೆಲ್ಲಾ ಮಾಡಂಗಿಲ್ಲ
ಹಾ ಹಾ ಹಾ ನಿಮ್ಮ್ ಮದ್ವೆ ಏನಿಲ್ಲ ಈಗ್ಲೇ
ಏನ
ಮದುವವೆ
ಇಲ್ಲ ಇನ್ನ ಲೇಟ್ ಇನ್ನ ಜಾಬ್ ಆದ್ಮೇಲೆ ಮದ್ವೆ
ಹ ಈಗ ಹುಡ್ಗಿರ್ ಕಂಡ್ರೆ ಭಯ ಆಗ್ತೈತೆ ಹುಡ್ಗರ್ಗೆಲ್ಲ
ದು ನಿಜಾನೆ ಹ್ ಬಾಯ್
ಇಾಗ ಒಳ್ಳೆ ಹುಡುಗಿ ಸಿಗ್ಬೇಕು ಅಂತ ಆಸೆ ಪಡ್ತಾರೆ ನೂರಕ್ಕೆ ್ಟಿ ಪರ್ಸೆಂಟ್ ಕಮ್ಮಿನೇ
ಕಮ್ಮಿನಿ ಹೌದು
ಸಿಗೋದುಲ್ಲ ಅಂದ್ರೆ ನಿಜ ಆಗಿ ಕಾಲದಲ್ಲಿ ಏನೇ ಬಂದ್ರು ಸಹಿಸ್ಕೊಂಡ್ ಹೋಗೋರು
ಹಾ ಸಹಿಸ್ಕೊಂಡ್ ಈಗ ನಮ್ಮ್ ಅಪ್ಪ ಅಮ್ಮನ ನೋಡ್ತಿವಲ್ಲ ನಾವು
ನಿಜಾ ನಿಜಾ
ನಾವ್ ಅಪ್ಪ ಅಮ್ಮರ ನೋಡ್ತೀವಲ್ಲಾ ನಾವ್ ಅಮ್ಮರಿಗೆ ನಾವ್ ಅಪ್ಪಾರ ಎಷ್ಟೇ ಬೈದ್ರು ಹಾ ಯದ ಡೇರೆ ವರ್ಷ ಡೇರೆ ಆಟು
ಅ ಹುಡುಗು ಎಷ್ಟ ಜನ ಹುಡುಗರು ಅದಕ್ಕೆ ಎದ್ರಕೊಂಡೆ ಅಾರ ಇಲ
ಹಾ ಹೌದ ಹೌದು ಮತ್ತ ಈಗನು ಹುಡುಗಿಯರಿ ಹೆಂಗಂತಂದ್ರೆ ಏನು ಅಪ್ಪಲ್ಲಿ ಹೊಡೆ್ದಿಲ್ಲ ನೀ ಯಾರು ಹೊಡ್ಯಕ್ಕೆೆ ಅಂತಾರ್ದ ಹೇಳೋಾರ ಜಾಸ್ತಿ
ಹ ಹ ಉಂಟು ಆಯ್ತಾ ಜಮ ಆಯ್ತಾ ಗೌರ್ಮೆಂಟ್ ಕೆಲ್ಸ ಆಯ್ತಾ ಚಲಾಗದೆ ಎಲ್ಲ ಕೇಳ್ತರಿ
ಇಂತ ಎಲ್ಲ ಮತ್ತೆ ಮೇನ್ ಇವನೇ ಕೇಳದು ಈಗಿನ ಕಾಲದಲ್ಲಿ
ಹೌದು ನಿಜ
ಅವರೆಲ್ಲ ನಿ ನೋಡ್ಕೊಂತ ಇವಾಗೆಲ್ಲ ಮಲವ ಮ್ಯಸಿಯ ಕಟ್ಟಿ ಕ ಹ್ಮ್ ಹ್ಮ ಹೆಂಗ ತೋಡ ಹಕಸಲ್ವಾ
ಹಾ ಕೇಳಿಸ್ತಿದೆ ಕೇಳಿಸತಿದೆ ಈಗ ಊಟ ಮ ಜನ ಏನೇನ್ ಮಾಡ್ತಾರೆ ಪಿ ಜಿಲೆಲ್ಲ
ಹನ್ನರ್ ಸಾಂಬಾರು ಇರುತ್ತೆ ಹಲ ಕೇಳತಿಲ್ವಾ
ಹಾ ಕೇಳಿಸತೀರ ಹೇಳಿ ಹೇಳಿ ನಾನ್ ವೆಜ್ಜು ಕೊಡ್ತಾರಾ
ಇಲ್ಲ ಇಲ್ಲ ನಾನ್ವೆೇಜ್ ಎಲ್ಲ ಇಲ್ಲಾನ ಈ ದಿನಲ್ಲಿ
ಅಾ ವೆಜೆ
ಅಂದ್ರೆ ಸಂಡೆ ನೈಟ್ ಊಟ ಹಾಕಲ್ಲ ಅವಾಗ್ಲ ನಾವು ಹೊರಗಡೆ ಮಾಡ್ಕೊಂಡವಿ
ಹ ಒನ್ ಟೈಮ್ ಅವರು ನಾನ್ ವೆಜ್ ಕೊಡ್ಬೇಕಿತ್ತು
ಹ್ಮ್ ಅವ್ರು ಕೊಡ್ಬೇಕಿತ್ತಪ್ಪ ಕೊಡ್ತಿಲ್ಲ ಯತ
ಕೊಟ್ಟಿಲ್ಲಾ್ಮ
ನೀವ್ ಮಾಡ್ಕೊತೀರಾ ಎಲ್ಲ
ಹಓ ನಾ್ ಮಾಡ್ಕೊತೀವಿ ನಮ್ಮ್ ಹೌಸ್ ವೈಫೇ ಅಲ್ವಾ ಎಲ್ಲಾ ಮಾಡ್ಕೊಂತೀವಿ ನಾವೇ ಮಾಡ್ಬೇಕು ಮ ಮಕ್ಳ ಇದಾರಲ್ಲ ಇನ್ೇನ್ ಮಾಡ್ಬೇಕಲ್ಲ ನಮಗ್ ಮಕ್ ಮಕ್ಳ ಇದ್ದಾರೆ ಇಬ್ರು ಒಬ್ಬ ದೊಡ್ಡವನ ಸಿಕ್ಸ್ ಸ್ಟಾಂಡರ್ಡು ಚಿಕ್ಕೋಳ ಫಸ್ಟ್ ಸ್ಟ್ಯಾಂಡರ್ಡ್ ಹ್ಮ ಹ್ಮ್ ಹೌದು
ಅಂದ್ರೆ ಮನೇಲಿ ಇಸಲ್ಲಾ ಚೆನ್ನಾಗಿರುತ್ತೆ ನಿಮ್ಗೆ
ಹಯೇ ಮನೇಲಿ ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತಾರಪ್ಪ ಮನೇಲಿ ಇದ್ರೆ ಎಷ್ಟ್ ಕೆಲ್ಸ ಬೇಕ ಬೆಳಿಗಿಂದ ರಾತ್ರಿವರ್ಗೂ ಮರಿೀ ಮಾಡ್ತಾನೆ ಇರ್ಬೇಕಕ್ ಕೆಲ್ಸನ ನಾವು ಕೆಲ್ಸಕ್ ಹೋದ್ರೆ ಚೆನ್ನಾಗಿರುತ್ತೆ ಸರಿ ಮಾಡ್ಬಿಟ್ಟು ಹೋಗ್ಬಿಡ್ಬೋದು ಮನೇದಿದ್ರೆ ಕೆಲ್ಸ ಮಾಡ್ತಾನೆ ಇರ್ಬೇಕು
ಅಲ್ಲ ಏನ್ ಕೆಲ್ಸ ಮಾಡ್ತೀರಾ ಏನಂದ ಪಾತ್ರೆ ಆಯತ
ಇಲ್ಲ ಎ ನಾವ್ ನಾವ್ ಏನು ಮಾಡಲ್ಲ ಎಲ್ಲ ಅದಾಗ ಅದೇ ಆಗ್ತಾ ಇರುತ್ತೆ ಏನು ಆಗಲ್ಲ ಅದಾಗದೆ ಅದೇ ಅದಾಗದೇ ಪಾತ್ರೆ ತೊಳಿಯುತ್ತೆ ಅದಾಗದೇ ಮನೆ ಒರ್ಸ್ಕೊಳ್ಳುತ್ತೆ ಅದಾಗದೇ ಅಳಗೆಿ ಆಗುತ್ತೆ ಅದಾಗದೇ ತಿ ತಿ ಆಗುತ್ತೆ ಅದಾಗ ಅದೇ ಬಟ್ಟೆ ಎಲ್ಲ ವಾಶ ಆಗುತ್ತೆ
ಅಲ್ಲ ಇವಾಗೆಲ್ಲ ಹಂಗೆ ಆಗ್ತಿದೆಯ ಅಲ್ಲ ಬಟ್ಟೆ ವಾಸ ಮಾಡೋದು ಅದೇ ಅದದೇ ಆಗ್ತಾದೆ
ಮಿಷಿನ್ಗೆಲ್ಲ ಇಲ್ಲ ನಮ್ಮನಲಿ ಇದೇ ಮಿಷಿನ್ ಅದೇ ತುಂಬಾ ಕಮ್ಮಿ ಆ ಕದು
ಹ್ಮ್ ಹ
ಬಂದ್ರೆ ಅದು ಫುಲ್ ತಿರುಗುತ್ತಲ್ಲಾ ಬಟ್ಟೆ ಎಲ್ಲಾ ಒ ತರ ಆಗ್ಬಿಡುತ್ತೆ ಹೋಗುತ್ತೆ ಮತ್ತೆ ಹಾಳಾಗುತ್ತೆ ಕಲರ ಚೇಂಜ್ ಆಗೋಗ್ಬಿಡುತ್ತೆ
ಹಾ ಹೌದು ಇಲ್ಲಿಯ ನಮ್ ಪದಿನಲ್ಲಲ್ಲ ಬ್ರೆ ಭಾಷ ಸೆನೆ ಅದ್ರಲ್ಲೇ ವಾಕ್ ಮಾಡ್ಬೋದು ನೀವು
ಹಾ ಅದೇ ಬಟ್ಟೆ ಕಲರ್ಗಳು ನೋಡಿ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ ಆಕಿ ಹಾಕ್ತಾ ಇದ್ರೆ ಹ ಮತ್ತೆ ಬೇಗ ಒಂಥರ ಹಳೆಯ ಬಟ್ಟೆ ತರ ಆಗೋಗ್ಬಿಡುತ್ತೆ
ಹಾ ಹೌದಾ
ಹ್ಮ್ ಬಸ್ ಹೊಸ ಬಟ್ಟೆ ಎಲ್ಲ ಹಳೆ ಬಟ್ಟೆ ತರ ಆಗೋಗ್ತೆ ಹ್ಮ ಅರ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂದ್ರೆ ತುಂಬಾ ತೆಳವು ಬಟ್ಟೆ ಎಲ್ಲಾ ಹಾಕ್ಬಿಟ್ರೆ ಆ ದೊಗ ತರ ಇರುತ್ತೆ
ಹಾ ಅರ್ತ್ತೆ ಮತ್ತೆ ಅವು ಾರಾ ಾರ ಕಿತ್ಕೊ ಬಂದ್ಬಿಡ್ತಾವ ಅವು
ಹಾ ಹೌದು
ನಮ್ ಗನಿವಾರ ಎಲ್ಲಾ ಇಲ್ಲೇ ವಾಾಸ ಮಾಡ್ಬೇಕ
ಹ್ಮ್ ಇದ ಒಂದ ಎಲ್ಲಾರು ಕಲ್ತ್ಕೊಂಡ್ ಬಿಿಟ್ಟವ್ರಪ್ಪಾ ಮನೇಲಿ ಇದ್ದ ಆರಾಮಾಗಿರ್ತಾರೆ ಅಂತ ನೀ ಚಾತ್ ಸುಡಲು ನೀ. ಹೆಚ್ಚವಾಗ್ಲೂ ಸುಳ್ಳೋದು ಹಂಗ ಅನ್ಕೊಳ್ಳೋದು. ನಿಜ್ವಾಗ್ಲುೂ ಸುಳ್ಳು ಯಾಕೊತ್ತಾ ಪಾಪ ಮನೇಲಿ ಇರೋರ್ಗೆ ಎಷ್ಟ್ ಕೆಲ್ಸ ಇರತ್ತೆ ಗೊತ್ತ.. ಹೊರ್ಗಡೆ ಹೋಗ್ತಾರಲ್ಲ ಅಂತವ್ರಗನ್ ಸ್ವಲ್ಪ ಕೆಲ್ಸ ಕಮ್ಮಿ.. ಮನೇಲಿ ಇರೋರ್ಗೆ ಒಬ್ಬ ಬೆಳಗ್ಗೆಯಿಂದ ಅದ್ರಲ್ಂತ ಮಕ್ಳ ಇದ್ರು ಅಂತನು..
ಹಾ ದೊಡ್ಡ ಕೆಲ್ಸ.. ಹ್ಮ್ ಬೆಳಗ್ಗೆಯಿಂದ ತಿಂಡಿ ಮಾಡ್ರಿ ಬಟ್ಟೆ ವಾಾಸ ಮಾಡ್ರಿ ಬಾತ್ರೆ ಸಳಿ. ರೀ ಅಡ್ಗೆ ಮಾಡ್ರಿ..
ಗಷ್ಟ್ರಲ್ಲಿ ಮತ್ತೆ ಆ ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡ ಅಶ್ರ ಮತ್ತೆ ಅಡುಗೆ.. ಹಡ್ಗೆ ಮಾಡಿ ಹತ್ತದ ತಿನ್ ಮಾಡಿ ಅಷ್ಟ್ರ ಅಶರತಿ ಮಕ್ಳು ಬರ್ತರಿ ಅವ್ರಗ ಮಾಡ ಅಷ್ಟಲ್ಲಿ ರಾತ್ರಿ ಆಗೋ ಟ್ಟಿರುತ್ತೆ ಮತ್ತ ರಾತ್ರಿ ಎಲ್ಲ ತೊಳಿ ಮತ್ತ ಬೆಳಿಗ್ಗೆ ಎದ್ದಳು ಆದ್ರೂ ಮದ ಬಟ್ಟೆ ಬನೆ.. ಸ ಅದು ಇದು.
ಹ್ಮ್ ಹೌದು ತುಂಬಾ ಸಷ್ಟ ಅವರೇ ಮಕ್ಳ ಬರ ಆಟ ಆಡ್ತ.. ಇಲ್ಲ ಅದು ಗರೀದಾಗಬಿಡ್ತೀ ನ ತುಂಬಾ.. ಅದ ಮಾಡ ಕಂಡಿತ..
ಇವತ್ ಬೇರೆ ರಜೆ ಇದೆ ನೋಡಿ ಎಲ್ಲಾರೂ ಫುಲ್ಲು ಒಳಗಡೆ. ಆಟ ಸ್ಟಾರ್ಟ್ ಮಾಡ್ಕೊಂಡವ್ರಿ..
ಇವತ್ ಆಗ್ರಜ.
ಇವತ್ತು ಮೊಹರಮ್ಮ..
ಮಹರ ಮಲ್ಲ ಈ ಹೊತ..
ಹಾ ಇವತ್ ಗೌರ್ಮೆಂಟ್ ಹಾಲಿಡೆ..
ಹಾ ಹೌದು..
ಹ್ಮ
ರಿಯ ಜನ.
ಹಗೆ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಾಮಾನಿ.
ಹಯ.
ಹ್ಮ.